ಎಲ್ಲಿರಿ ರವಿಅಣ್ಣ ಏನ್ ಊರಾಗ ಕಾಣಲ್ಗರಿ
ಏ ಇಲ್ಲಿ ಡೆಲ್ಲಿಗ್ ಡೆಲ್ಲಿಗ್ ಬಂದಿವ್ರಿ
ಯಾಕ್ರ ಏನ್ ಮೀಟಿಂಗ್ ಕರ್ದಾರ ಏನ್ರೀ ರ
ಹೌದ್ರೀ ಸ ಜಾರಕಿಹೊಳಿ ಅವರು ಕಳದ್ದರ್ ಕಳೆದ್ರಿ ಹೈಕಮಾಂಡ್ ಮಿನಿಸ್ಟರ್ ಸೀಟ್ ಮಾಡಲಾತಿವ ಅದ ಬಂದಿರ ನಮ್ ಶಾಸಕಾಂಗ ಪಕ್ಷದಾರ ಎಲ್ಲಾರು ಬಂದಿರು ನಾವು ನಾವು ಅದೇ ಹೇಳ್ತಿವಲ್ರರಿ ನಾವಲ್ಲ ಕಾಂಗ್ರೆಸ್ ಅ ಕಾಂಗ್ರೆಸ್ ಅಭಿಮಾನಿಗಳು ರ ಕಟ್ ಮಾಡಪ್ಪಾ ಆಮ್ಯಾಗ
ಈಗ ಮಾತಾಲ್ಲ ಬ್ಯಾಡ
ಏನು
ಫೋನ್ ಉಂಟದ ಅದಿ ಕೇಳ್ದ
ಏ ಆಮೆ ಹಗ್ತೀನಿ ಅಂತ ಹೇಳು ಇದ ಇದು ಕಟ್ ಮಾಡು ಆಮೇ ಕಾಲ್ ಮಾಡ್ತೀನಿ ಅತ್ ಮೆಸೇಜ ಹಾಕು ಅಷ್ಟ
ಹಾ ಮತ್ತೆ ನಡ್ದಪ್ಪ ಕೆಲ್ಸ ಏನ ನಮ್ಮದು ಹ್ಮ ಹ್ಮ ಯಾರಾರು ಹೋಗಿರಿ
ನಾವು ಶಮಿ ಇದು ಸಮೀರ್ ಅವರು ಇನುಸ ಅವರು ನಿಂಗ ನಿಂಗ್ರಾಜ್ ಅವರು ಮತ್ತ ಬುರಾಣ್ ಸಾವ್ರ ಅವ್ರು ಎಲ್ಲರು ಬಂದಿದ್ರು ಈಗ ಈ ಹೋಗ್ಬೇಕ್ರಿ ಇನ್ನೇ ಸ್ಟಾರ್ಟ್ ಆಗಿಲ್ರಿ ಇನ್ನ ಸಭೆ
ಹೌದ್ರೀ ಊಟ ಅದ ಹಾಗ್ಯದ್ರಿ
ಊಟ ಆಗಾದ್ರಿ ನಿಮ್ದು
ನಮ್ದನ್ರರಾಗಿದ್ರ ಎಲ್ಲ ಕುೂಂತ್ರು ಸಿಸ್ತಗೆ ಬರಲ್ರಿ ಈಗ ಬರ್ತ್ರ ಈಗ
ಮಂಡ್ ಬರತ್ರಿ ಯಾವಾಗ ಗಾಡಿ ಅದಲ್ರಿ
ಗಾಡಿ ಅಲ್ರರಿ ಗಾಡಿ ಬಡವರಲ್ರಿ ತೊಬೇಕೇರಿ ಒಂದ್ ಹೊರ್ಸ ದಿನಲ್
ಫ್ರರೖಟ್ಟಗ್ ಬರ್ರಿ ಅಲ್ಲಿ ಗಾಡಿ ಬೀತರಿ ಬಾಳಷ್ಟು ದೂರ ಆಗತ್ರಿಗ
ಫ್ಲೈಟ್ ಏನ್ ಬಾಡ್ರಿ ಇದೇ ಪಾರ್ಚುನರ್ ಆದ್ರೂ ತೊಗಂಬ್ಬರ್ತನ್ಗ
ನಡತ ನ ಪಾರ್ಸನಲ್ ಅಂದ್ರ ನ ಒಂದ್ ಏಳ ಎಂರರ್ ಸಾವಿರ ಡಸೆಲ್ ಹತ್ರಿ ಇಲ್ಲಿಗ್ ಬರ್ಬೇಕಾದ್ರ
ಈಗ ಫ್ರರೆಟಗ್ರ್ ನಟ ಹ್ಲ್
ಏ ಇದು ಬರ್ರಿ ಪಾರ್ಟಿ ಫಂಡ್ ಕೊಡದ ಬರಿ ನೀವು ಯಾಕ ಚಿಂತತ್ ಮಾಡಿದೀರ
ಹೌದೌದು
ಮತ್ತೆಂತ ಮತ್ತೆ ಇವತ್ತನ್ ಬರ್ತ್ಡೇ ಪಾರ್ಟಿ ಎಲ್ಲಿ ಮಾಡವ್ರ ಹೇಳ್ರಿ
ಕೋಮ್ರಿ ಅದು ಉದಯ್ಪುರ್ ಹೋಟೆಲ್ ಕೋಮ್ರಿ ಮುಂಬೈದಾಗ
ಇ ಇಗ್ ಹೆಂಗ ಬರಕತ್ತತ್ರಿ ನೀವು ಅಲ್ಲಿರ ಸನಿ ಆಗತ ನಾವ ಇಲ್ಲಿ ಬರಬೇಕಾದ್ರ ಬಾಳ ದೂರ ಆಗ್ತ ಈಗ ಈ ಪಾರ್ಟಿ ಫಂಕ್ಷನ್ ಇವ ನೋಡ್ರಿ ಇಲ್ಲಾ ಫಂಕ್ಷನ್ ಮುಗಸ್ಕೊಂಡ್ ಬರ್ಬೇಕಾದ್ರಿ ನಾವ ಮುಗಿಬೇಕಾದ್ರೆ ಇದ್ರರಾದ್ರಿ ಇವಾಗೆಲ್ಲ ಹೈಕಮಾಂಡ್ ನಾಯಕರೆಲ್ಲ ಬರ್ಲತ್ತಾರೆ ಏನೇನ್ ನೋಡ್ರಿ ಮತ್ತೆ ನಿಮ್ ಇಷ್ಟ ನಾವು ಬರೋದ ಆಗಲ್ ಬರಲ್ಲ ನಾಳೆ ಮುಜೆ ಲ್ಯಾ ಆಯ್ತಿರ ಯ ಹಾಗೆ
ಹೌದರಿ ಬಾಳ ಅದನ್ ಕೆಲ್ಸಲ್ಲಿ ಏ ಪ್ರಚಾರ ಮಾಡಕೋಗರನ್
ಹೇಳಏರಿ ನಮ್ ಪಾರ್ಟಿ ಕಡಿಂದ ಒಂದ್ ನಾವ್ ಬಂದಿವವ್ರಿ ಹೆಂಗೆ ಮೀಟಿಂಗ್ ಆದ್ರೆ ಅವ್ರದ್ದು ನಮ್ ಪಾರ್ಟಿದ ನಾವನು ಸುಮ್ಮನೆ ಅಟೆಂಡ್ ಮಾಡಿದರ ಬಂದಿವರಿ ಒಂದ್ಸರಿ ನಮ್ಮ ರಾುಲ್ ಗಾಂಧಿ ಅವ್ರನ ನೋಡಿಲ್ರರಿ
ಹೌದೌದ್ರಿ ಏನ್ ಬಾಳ ಜೋರ್ ನಡದ್ರ ಅವ್ರ ರಾಹುಲ್ ಗಾಂಧ
ಹಂಗಾದ್ರೀ ಐಕಮೌಟ್
ಹಾ ರೀ ಮೊನ್ರರೇ ಇದು ಯಾವ್ದ ಕೊಟದಾಗ ಬಾಳ ಸ್ಪೀಚ್ ಕೊಟ್ನಂತ ಎರಡವ ತಾಸ ನೋಡ್ಲಾರ ಯಾವ್ದ ನೀಟ್ ಎಕ್ಸಾಮ್ ಲೀಕ್ ಆದಾಗ ಹುಡುಗರಿ ದೋಸ್ತ ಕೊಟ್ಟನಂದ್ರ
ಹೌದ್ರೀ ಕೊಟ್ಟರು ಕೊಟ್ಟರ್ಬದ್ರ ಮತ್ತೆ ಎಲ್ಲ ಅವ್ರ ಹೈಕಾ ಆತಾರೆ ಎಾಯಾಲಜ್ತ್ರಿ ಅವ್ರಿಗೆ ಔಟ್ ಆಫ್ ಕಂಟ್ರ ಓದಿ ಅಂದರ್ ಅವರು ಅವರುಲ್ಲ
ಹಾ ಎರಡ್ ತಾಸ ಏನ್ ನೋಡಲಾರದ ಕೊಟ್ರಂತ ನೋಡ್ರಿ ಸು ಬಾಯಿಲಿ
ಹಏ ಹೌದ್ ಹೌದ್ರ ಬರಾಬರ್ ಆದ್ರರಿ ನಾನ್ ಕೇಳ್ಪಟ್ಟರು ಅವ್ರ ಬಗ್ಗೆ ಇನ್ನು ಇವ್ರು ಮೋದಿ ಅವರ ಸ್ವಲ್ಪನ ಲೊಕೇಶನ್ ಕಡಿಮೆ ಆದ್ರೆ ಅವ್ರು ಓದಿದ್ದು ಒಟ್ಟವ್ರ ಎಲ್ಲ ಔಟ್ ಆಫ್ ಸೀಟ್ ಎಲ್ಲಿ ಓದಾರೀ
ಅದ ರೀ ಈ ವರ್ಷ ಒಂದ್ ಎರಡ್ ಸಾವಿರದ ಹತ್ತೊಂಬತ್ಕ್ ಆಗ್ಬೇಕ್ರೀ ಪ್ರಧಾನ ಮಂತ್ರಿ ಅವ್ರು
ಇಪ್ಪತ್ ಇಪ್ಪತ್ತೆಂಟಕ್ ನಡೀತವ್ರೀ ಎರಡ್ ಸಾವಿರದ ಇಪ್ಪತ್ತೆಂಟು ಏಳಕ್ಷಾನ ಎಡತರು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರ ಇಪ್ಪತ್ತೊಂಬತ್ತು ಶಮಿರ ಹೆಂಗ್ಯಾಕೋ ಯಾರ್ ಗುಂಗನ್ಗಿದ್ಯಾ
ಈಗ ಎರಡ್ ಸಾವಿರದ ಇಪ್ಪತ್ತೆಂಟ ನಮ್ ಇವ್ರು ಬರ್ತಾರ ಮತ್ತೆ ಕಾಂಗ್ರೆಸ್ ಪಕ್ಷ ಬರ್ತಾರೆ ಉತ್ತಲ್ಲಿ ನಮಗೆ ಉತ್ತ ಕರ್ನಾಟಕ ಹೇಳಕ್ಕಲ್ರಿ ಮತ್ತೆ ನಮ್ ಡಿ ಕೆನ್ ಬಾಳ ಸ್ಟ್ರಾಂಗ್ಏನ್ರಿ
ಡಿ ಕೆ ಅದಾರ್ರೀ ಪಕ್ಷ ಸಂಘಟನೆ ಮಾಡಲ್ ನಂಬರ್ ಒನ್ ಕ್ಯಾಂಡಿಡೇಟ್ ಅದಾರ್ರೀ ಬಟ್ ಏನಂದ್ರೆ ಅಹಿಂದ ನಾಯಕ ಅಂತ ಯಾರಂದ್ರ ಸಿದ್ದರಾಮಯ್ಯಗ ಅಂತಾರೀ ಆ ಒಂದು ಆ ಒಂದು ಸಂಘಟನೆ ಮಾಡ್ಕೊಂಡ್ ಬಂದಾರೀ ಮೊದ್ಲ್ಂತನ ಅವ್ರ
ಅ್ರ
ಆ ಒಂದು ಓಟೆಲ್ದ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದಿದೀರಿ
ಹಾ ರೀ ಅವ್ರದ ಬಾ ಅವ್ರದ್ದೇ ಬೇರೆ ಇವ್ರದ್ದೇ ಬೇರೆೀ ೀ ಅವ್ರಿಗೆ ಇವ್ರ ಹೆಂಗ್ ಬರ್ಸಕ್ತ್ರಿ
ರೀ ದೇವೇಗೌಡರ ಪಕ್ಷದಿಂದ ಎರಡ್ ಸಾವಿರದ ಎಂಟರ ಆರ ಏರರಿ ಎರಡ್ ಸಾವಿರದ ಏಳ ಅಲ್ಲಿಂದ ಐಂದ ಸಂಘಟನೆ ಕಟ್ಕೊಂಡ ಬಂದರೆ ಕಟ್ಟ ಕಟ್ಟಿ ಬರೀ ಆರ ವರ್ಷನಗ್ರೀ ಕಾಂಗ್ರೆಸ್ ಅಲ್ಲಿ ಬಂದು. ಅದು ಇದು ಸಿಎಂ ಹಬ್ಬೇಕ ಸುಮ್ಮನೆಲ್ರೀ ಅವ್ರ ತಾಕತ್.
ಅಂದ್ರನ ಅವ್ರ ಮಗನಿ ಡಿ ಸಿ ಎಂ ಸ್ಥಾನ ಕೊಡಬೇಕೈತ್ರಿ ಬಾಳ್ ತಪ್ಪ ಮಾಡಿದ್ರ ಅವರು ಹೈಕಮಾಂಡ್ರು.
ಏ ಬ್ಯಾಡ ಅಂದ್ರೀ ಅವ್ರರು ಅವ್ರ ತಂದೆನೇ ಬೇಡ ಅಂದ್ರೀ ಸಿದ್ದ್ರರಾಮಯ್ಯರ ಬೇಡಂದ್ರಿ. ಈಗ ನೋಡ್ರಿ ಹೆಂಗಂದ್ರ ಈಗ ಯಡಿಯೂರಪ್ಪನವರು ಮತ್ತ ಕುಮಾರ್ ಸಿ ಅವರು ಏ ಮಾಡ್ತಾರೆ ತಂದೆ ಬಿಟ್ಟರು ಮಗನ್ ಬಿುಟ್ ಅವರುಮೊಮ್ಮಗ ಹ ಹೆಂಗ ಅದಿಕ ಆಕ್ಬತಾರೆ. ಲ್ ಈಗ ಅವ್ರಿಗೆ ಇವ್ರ ಅಧಿಕಾರದಲ್ಲಿರೋ. ಸಿದ್ದರಾಮಯ್ಯ ಬಯ್ದಾನ ನೀವು ಕುಟುಂಬ ರಾಜಕಾರಣ ಮಾಡತೀರಿ ಅಂತ ಹಿಂಗ್ ಬದೈತೇನ್ರೀ. ನಾಳೆ ಇವರ ಇವನ ಡಿ ಸಿ ಎಂ ಮಾಡಿದ್ರೆ. ನಾಳೆ ಅವನ್ ಬೈಸ್ಕೋಬೇಕಾಗ್ತಿರಿ ಬೈಸ್ಕೋಬೇಕ ಈಗ ವಿರೋಧ ಪಕ್ಷಕ್ಕೆಲ್ಲ ಅ ಒಂದು ಆಪರ್ಚುನಿಟಿ ಕೊಟ್ಟಂಗ ಆತ್ರಿ ಬೈಲಾಕ ಅವ್ರಿಗೆ ಬಟ್ ಇವ. ಅವ ಹಂಗಗೆ ಅದಕ್ಕೆಲ್ಲ ರೆಡಿ ಇಲ್ಲ ಈಗ ನಾನೇ ಬೈದೀನಿ ಅವರು ನನ್ಗ್ ಬೈತಾರ ಅ ರೆಡಿ ಇಲ್ಲ ಈಗ.
ಹಾ
ಇಬ್ಗೆ ಹೇಳ್ತಿವ ಅಂದೀ ಸಮೀರಾ ನಾವು ಮೊದ ಚನ್ನಾಗಿರಬೇಕ್ರ ಅಂತೆ. ನಾವೇ ಚೆನ್ನಾಗಿರ್ಲಿಲ್ಲ ಇನ್ನೊಬ್ರಿಗೆ ಹೇಳ್ಬಾರ್ದ ಆ ಒಂದ್ ಮಾತಿ ಕಟ್ಟ ಬಿದ್ದು ಸಿದ್ದರಾಮಯ್ಯ ಅವ್ರು ಅವ್ನ್. ಬೆಳೆದ್ರೆ ತನ್ನ ಸ್ವಂತ ಬುದ್ಧಿಲ್ಲಿಯಿಂದ ಬೆಳೀಲಿ ತನ್ನ ರಾಜಕೀಯದಿಂದ. ತ ಛಲದಿಂದ ಬೆಳಿಲಿ ಹೊರತ ನಾನು ರೆಕಮಂಡ್ಂದಿಂದ ಬೇಡ ಅಂತ ಡಿ ಸಿ ಎಂ ಸ್ಥಾನ ಬೇಡ ಅಂತೆ ಕೊಟ್ಟಿದ್ರು. ಇನ್ನು ಮಿನಿಸ್ಟರ್ ಸರ್ನು ಬೇಡ ಅಂತ ಹೇಳಿದಿರ ಅವರು ಹೈಕಮಂಡ್ ಅವ್ರು ಇರ್ಲಿಪಾ ನಿಮ್ದು ಅಂದ್ ಯಾಕಂದ್ರೆ ನೀನು. ಬಸ್ಷೀ ಎ ಮಗಿಸಸ್ ನಿನ್ ಮಗನಿಗೆ ಹೊಂದ್ಕೊಳ್ಳಿ ಅ್ರ ನಮ್ಮ ಪಕ್ಷ ಕೆಟ್ಟೋಸರು ಬರ್ದಂತ ಕೊಟ್ಟಾರ ಅವನಿಗೆ.
ಹಾ ಅದನ್ನು ಒಳ್ಳೇದದು ಬಿಟ್ರೆ. ಅಂದ್ರ ಇರ್ಬೇಕೈತ್ರಿ ನಾವ್ ಎಡ್ಸೆ ಹಾ ರ ರೀ. ಇಲ್ಲ ಇನ್ನೊಂದ್ ಎರಡ್ ವರ್ಷ ರಾಜಕೀಯ ಮಾಡ್ಬೇಕಯಿತ್ರಿ ನಮ ಸಿದ್ದರಾಮಯ್ಯ ಅವರು.
ಏ ಹೌದ್ರೀ ಈಗ ಈ ಪಕ್ಷಿ ಅನುಭವಸ್ತಾರ ತವ್ರಿ ಮುಂದ್ಲ ಸರಿ. ಮುಂದೊಲ್ ಸರಿ ಸಣ್ಣ ಅನುಭವ್ಸಲ್ರಿ ಎರಡ್ ಸಾವಿರದ ಇ. ಇಪ್ಪತ್ತೆಂಟಕ್ ನೋಡಿ ಈಗನ್ ಏನ್ ಮಿನಿಸ್ಟರ್ ಗಳಾದಾರ ಅವ್ರೇ ನೆ ನೆರ ಉರುಳಳ್ತಾರೀ.
ಹಾ ಆತ್ರಿ ಏನಿಲ್ಲ ಒಂದ್ ಮೂವತ್ ನಲ್ತ್. ತ್ತಮ್ಮೇಲೆ ಒಳಾರಿ ನಮ್ಮ್ ಸಿದ್ದರಾಮಯ್ಯ ಅವ್ರಂತ.
ಇಪ್ಪತ್ ಜನ ರೀ.
ಅದ್ರ ರ ಸುಮ್ ಅಂಜಾನ ಮೇಲೆ ಹೇಳ್ತರಿ ನಾವು ಅದೇ.
ಬರ ಈಗ ಏನದ್ರಲ್ರಿ ಮಿನಿಸ್ಟರ್ಗಳ ಎಲ್ಲ ಅವನ ಸುತ್ತಾನೇ ಅದಾರ್ರೀ.
ಹಾ ಹಾ ರೀ
ಯಾರ ಸಿದ್ದರಾಮಯ್ಯ ಅಪೋಸಿಟ್ ವಗ್ಯಾರ ಅಂದ್ರೆ ಯಾರಿಗೆ. ಇವನು ಎರಡ್ ಸಾರಿ ಮುಖ್ಯಮಂತ್ರಿ ಆದಾಗ ಸಚಿವ ಸ್ಥಾನ ಸಿಕ್ಕಿಲ್ ನೋಡ್ರಿ. ಟಿಕೆಟ್ ಸಿಕ್ಕಿಲ್ಲ ಅವ್ರ ಅಷ್ಟೇ ಇವ್ನ್ ಅಪೋಸ್ ಮಾಡ್ತಾರ ಹೊರ್ತ. ಬೇರೆಯವ್ರು ಯಾರು ಇವ್ರಿಗೆ ಅಪೋಸ್ ಮಾಡಕ್ ಸಾಧ್ಯನೇ ಇಲ್ಲ. ಈಗ ಎಷ್ಟು ಜನ ಇದಾರೆ ಕ್ಯಾಬಿನೆಟ್ ಮಿನಿಸ್ಟರ್ ಎಲ್ಲ ಇವ್ರ ಕಡೆ ಇದ್ದಾರೆ ಸಿದ್ದರಾಮಯ್ಯ ಕಡೆರೆ.
ಸಿದ್ದರಾಮ್ಯ ಸಾಬ್ರೀ ಎಲ್ಲರೀ ನಮ್ ಜಾರಕಿಹೊಳಿ ದೇವೇಗೌಡ ಪಕ್ಷ ಬುಟ್ಟ ಬಂದ್ರ ಅವ್ನ್ ಬುಟ್ಟ.
ಅಯ ಹೌದ್ರಿ ಅವಾಗ ದೇ ಇದು ಸಿದ್ದರಾಮಯ್ಯ ಸಾಹೇಬರು. ಜೆ ಡಿ ಎಸ್ ಇಂದ ಬಂದಾಗ ಅವರು ನನಗೆ ಈ ಪಕ್ಷನ ಬೆಳ ಅಂತ ಅವ್ರ ಜೊತೆರೆ ಬಂದವರುಾರರು.
ಹಾ ರೀ
ನೀಯತ್ತನ್ ಮನುಷ್ಯರು. ಅಂದ್ರೆ ಮೊನ್ನೆ ಏನೋ ಅಬ್ಸಿದ್ರೀ ಅವ್ರ ಜೊತೆ ನೀವು. ನ್ಪಿಸಿದ ರೀ ಮನ್ನೆ.
ಹೌದ್ರೀ ಅದು.
ಸಿದ್ದರಾಮಯ್ಯ ಅಪೋಸಿಟ್ ಒಂಟೆ ನ ಸಿ ಎಂ ಸ್ಥಾನ ಕೊಡಬೇಕ ಅಂತ ಒಂ ಹಂಗ ಹಂಗಂದ್ರ ಬಟ್ ಏನಾದಾವನ್ರೀ ಅವಳ ಒಳಗನ್ ಕೊಟ್ಟು. ಅಂದ್ರೆ ಸಿದ್ದರಾಮಯ್ಯ ಸ್ವಲ್ಪ ಕ್ರೇಜ್ ಕಡಿಮೆ ಆಯ್ತ. ಅನ್ಸತ್ ರಾಮ್ಗೆನ್ ಈಗ.
ಕಡಿಮೆ ಆಕ್ಲ್ರರಿ ಮತ್ತತ್ ಶಾಶ್ವತ ಅಲ್ಲಲ್ರಿ ಅಧಿಕಾರ ಏನು.
ಮುಖ್ಯಮಂತ್ರಿ ಆದರೆ ಆಗಾದ ಮಾತ್ರ ಇಲ್ಲ ಈಗ ಸ್ವಲ್ಪ. ಈಗ ಮಿನಿಸ್ಟ್ರ ಗಳೆಲ್ಲ ದೂರ ಆಗ್ತಾರೆ ಹೆಂಗಂದ್ರ ಈಗ ಅಧಿಕಾರ ಇವ್ರ ಕೈಿ ಆಗಿಲ್ಲಲ್ಲಲ್ರರಿ ಈಗ ಡಿ ಕೆ ಕಾಯಿಗಾದ್ರೆ ಅಿಕಾರ ಕಡೆ ಹೋಗಬೇಕ ರೀಟಿಂಗ್ ಮಾಡದ ಏನ್ ಚರ್ಚೆಿರ್ಚ ಮಾಡದಕ್ಕೆ ಹಂಗಂತ ಇವ್ರ್ದನ್ ಕ್ರೇಜ್ ಬಿ್ರಿ ನೀ ಯಾವವುೇ ಒಂದು ಡಲ್ ಇರ್ಬೇಕಾದ್ರೆ ನೊಪ್ಪಿಗೆ ಸಹಾಯ ತಗೊಂಡಿ ಅವನು ಡಿ ಕೆ ಏನ್ ಫನಾನ್ ಮ ಅಷ್ಟ್ರಾ ಬಜೆಟ್ ಅವನೇ ಮಾಡಸ್ಲತ್ತನಲ್ರರಿ ಹಣಕಾಸು ಸಚಿವ ಸ್ಥಾನ ಅವನತ್ರ ಇಟ್ಟಕೊಂಡವನ
ಆ ಆನು ಬಲ್ಲಿ ಹದಏನು ರೀ
ಅವನ ಹತ್ರ ಅದ ರೀ ಅವನ್ಗ ಏನ್ ಬರ್ತದ ಅವನ್ ಐತಿ
ಹೆಂಗ್ರೀ ಇದ ಏನ್ ನೀಜ ಕೇಳ್ಬಿಟ್ಟಿಲ್ರಿ ನಿಮ್ ಬೈಲಿ ಕ
ಏ ಇಲ್ರಿ ನಾನ್ ನೋಡ್ದ ಫೈನಾನ್ಸ್ ಮಿನಿಸ್ಟರ್ ಅವ್ರ ಅದಾರ ಡಿ ಕೆ ಸಾಬ್ರಾರ ಹೆಂಗರ್ಬೇಕ್ರಂದ ಹಣಕಾಸು ಸಚಿವರ ಅಂದ್ರ ಅದ್ರ ಬಗ್ಗೆ ಓದಿರ್ಬೇಕು ಎಕನಾಮಿಕ್ಸ್ ಓದಿರ್ಬೇಕು ್ರಿ ಆರ್ಥಿಕತೆ ಹೆಂಗ್ ವರ್ಕ್ ಆಗತ್ತನದ ರ್ಿಕ ು ಡಟೇಲ್ ಆಗ ತಿಳ್ಕೊಂಡಿರೋದು ಹಂಗಾದ್ರೆ ನಡಿತತೈ್ರ ಏಿರೋದು ಆರ್ಥಿಕ ಇಲಾಖನಾದ್ರೆ
ಹಾ
ಪ್ರಧಾನಮಂತ್ರಿ ಬಿಟ್ರರು ನೆಕ್ಸ್ಟ್ ಮಿನಿಸ್ಟ್ರ್ ಪವರ್ಫುಲ್ ಮಿನಿಸ್ಟರ್ ಅಂದ್ರೆ ಆದ್ರೆ
ಹಾ ರೀ ಮತ್ತ ಅದಕ್ಕೆೇ ನಿರ್ಮೂಲ ಸಿತ್ತದ ಯಾರಾಕಿ
ನಿರ್ಮಲಾ ಸೀತನಗರು ಚಂದ ಮತ್ತೆ ಮ ನ ಹಂಲ್ಲ ಹದಿರತ್ ಮತ್ತ್ತ ಅವ್ರೆಲ್ಲ ಬರೀ ರಾಜ್ಯಸಭೆಯಲ್ಲಿಿಂದ ಆಯಕ
ಹಾ ಹ ರೀ
ಅವ್ರಿಗ ಏನ್ ಎಲೆಕ್ಷನ್ ಅಡಲ್ ಅವ್ರಿಗೆ
ನಡಲ್ಲ ಅಂದ್ರೆ ಎಲೆಕ್ಷನ್ ಅವರು
ತು್ ಡೈರೆಕ್ ಆಗ ಆ್ಕೆ ಮಾಡಕ್ಂಬ ಬಿಡ್ತ ಅವ್ರರಿಗೆ ಈ ಎಂ ಎಂ ಪಿಗಳು ಆ್ೆ ಮಾಡ್ಬಡ್ತಾರ ಅವ್ರಿಗೆ ಅವರು ಅವ್ರ ಎಲೆಕ್ಷನ್ ಅಂದಲ್ರ ಅವರು ನಿರ್ಮಲಾ ಸೀತಾರಾಮನ್ಂದ್ರಲ್ರಿ ಇವ್ರು ಜೈಶಂಕರ್ ಿಂದ್ರಲ್ರರಿ ಅವ್ರಲ್ಲ ಪವರ್ಫುಲ್ ನಾಲೆಜ್ ಇ ಅಂತ ಹೋಗಿ ಅವ್ರಲ್ಲಾರ ಈ ಎಲ್ಲರ ನಿರ್ಮಲಾ ಸೀತಾರಾಮನ್ ಜೈಶಂಕರ್ ಮಾತ್ರ ಇಬ್ರೀ ಅಂದ್ರೆ ಎಲೆಕ್ಷನ್ ದ್ದ ಬರ್ತಾರ ಅವರು ಯ ಅವ್ರ ಹತ್ರ ಅಪಾರವಾದ ನಾಲೆಜ್ದ ಕೆಲ್ಸ ನಿಷ್ಠೆಯಿಂದ ಮಾಡ್ತಾರರಿ ಹಂಗ ಹಂಗ ಆ ಪಕ್ಷ ಉಳಿಬೇಕಂದ್ರೆ ಇವ್ರರು ಬೇಕೇ ಬೇಕ್ರೀ
ಹಾ
ಾಗಿ ಅವ್ರು ಎಲೆಕ್ಷನ್ಂದರ್ಲ ರಾಜ್ಯಸಭೆ ಮುಖಾಂತರ ಕರ್ಕೊ ಬರ್ ಎಲ್ಲರ ಐದು ವರ್ಷ ಎ್ರು ಅಧಿಕಾರ ಹೋದು ಆರು ವರ್ಷ ಇರುದ್ರ ಅವ್ರಿಗೆ ಗೆದ್ದೋದರಿ
ಹಾ ರ ರೀ
ಹಿಂಗ ಇರುತ್ತತ್ ನೋಡ್ರ ರೇ ಸಮೀರ್ ಇನ್ನು ಬಾಳ ತಿಳ್ಕೋಬೇಕು
ಇಲ್ರರಿ ತಿಳಿದ್ರಿ ಸ್ವಲ್ಪ ನಾಲ್ೆ ಡ ಇನ್ನೊಂದ್ ಸ್ವಲ್ಪ ಬರ್ಬೇಕ ನಾವು ಪಂಚಾಯತ್ ಎರಕ್ಷನ್ಂದ್ರ
ಏ ನಿಂದಿ್ರ್ರಿ ಒಳ್ಳೆ ಅದನ್ನ ಒಂದ್ ಒಳ್ಳೆ ಫೀಲ್ ರೀ ನಿಂದರ್ಬೇಕ್ರಿ ನೀವು
ಇನ್ನೊಂದ್ ವರ್ ಸೋಲ್ರಿ ಈಗ ಇಪ್ಪತ್ತೊಂದ ಅವ್ರಿ ಇಪ್ಪತ್ತ ಎರಡ್ ಏನ್ ಬೇಕತ್ ಅದ್ ಏಜ ಇಲ್ಲರಿ ಇಪ್ಪತ್ತೆಡ
ಇಲ್ಲ ಸಾರ್ ಇಪ್ಪತ್ತೊಂದು ನಮ್ಗೆ ಗೊತ್ತಿಲ್ವಾ ನಾವು ಮತ್ತೆ ಇವಾಗಏನ ನಾಮಿನೇಷನ್ ಫೈಲ್ ಮಾಡ್ಬಡ್ಬಬೇಕು್ರಿ ಇನ್ನ ಬಿಟ್ಟಿಲ್ರರಿ ನಾನ್ ಬಿಡದು
ನ ಇಲ್ರೀ ಈಗಲ್ಲಾ ಮುಗಿಲ್ರಿ ಹಬ್ಬ ಮುಗತೇವಂತಲ್ರಿ
ಸಂಬರ್ದಾಗಗ್ಬೋದು ಎಲೆಕ್ಷನ್ ಆದ್ರೆ
ಹ್ಮ
ಹೌದೌ ಈ ವರ್ಷ ಏನ್ರೀ ಇದು ಅವ್ರ ಅವಾಗ ಆಯ್ಕೆ ಮಾಡ್ತಾರ ಏನ್ ಎಲೆಕ್ಷನ್ ನಡೆಸ್ತಾರ ಏನ್ ಗ ಆಗ್ ಎಲೆಕ್ಷನ್ ನಡೆಸ್ಬೇಕ್ರೀ ಅವಿರೋಧ ಆಯಕಾದ್ರೆ ಏನ್ ದ ಎ ಎಲೆಕ್ಷನ್ ನಡೆಸಿದ್ರ ಯಾರ ಅತಿಯ ಚೋಟ್ ಬಳ್ತ ಅವ್ರಿಗೆ ಗೆತ್ತತಾರೀ ಊಟ ಹಾ ಸರಿ ಸರಿ ಸರಿ ಸರಿ